ಹೇಳ್ರಿ ನಾ ನಿಮ್ಗೆ ಹಚ್ಚಲಾತಿದ್ದೀರಿ ಬಿಜಿ ಬರತ್ತ
ಹ ಹಾ ನೀವು ಕಂಟಿನ್ಯೂ ಹಚ್ಚಿದ್ರೆ ಹಂಗ ಬಿಜಿ ಬರ್ತದ್ರೀ ಅದು ಹ ಒಬ್ರ ಸ್ಟಾಪ್ ಮಾಡಬೇಕು ಒಬ್ಬರಿಗಿ ಕನೆಕ್ಟ್ ಆಗ್ತದ ಹ್ಮ್ ಹ್ಮ್ ಹ್ಮ್ ಅ ಹೌದ್ ಹಂಗೆ ಬರ್ತ ನನ್ಗ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಅಂದ್ರೆ ಎಷ್ಟ ಎಷ್ಟ ನೋಟ ಬುಕ್ ಕೊಟ್ಟಾರ ನಿಮ್ಗ
ನಮ್ಗೆ ಐದೇ ರಿಜಿಸ್ಟರ್ ಗಳು ಹೋದ ಸಲ ಐದು ಒಂದ್ ಅಟೆಂಡೆನ್ಸ್ ಕೊಟ್ಟಾರ ಐದು ಟ್ಯಾಬ್ ಕೊಟ್ಟರ
ಹ್ಮ್ ಹ್ಮ್ ಹ್ಮ್
ಡಾಕ್ಟ್ರ ಅವು ನಮ್ ಮಾಡರೇ ಇ ತರಿಬಾನ ಆಗ್ಬಿಟ್ಟದ್ರ ಮಾಡಡಂದ ಮತ್ತ ಅದೇ ಕ್ಲಾಸ್ ರೂಮ್ ಕೊಡಲ್ಲಗ್ಯಾರ ಒಟ್ಟ ಸಪ್ರೇಟ್ ಹ್ ಹೊರಗ್ ಡೈನಿಂಗ್ ಟೇಬಲ್ ಇಟ್ಟಾರ ಅಲ್ಲೇ ಹೊರಗ ಅಂಗಳದಾಗಿ ಕುಂತಾ ಪಾಠ ಮಾಡ್ತೀವಿ ಆಯ್ತ್ ಮತ್ ಮಳೆ ಬಂತ ಅಂದ್ರೆ ಅಲ್ಲಿ ಗೇಟ್ ಅದ ಮೇನ್ ಗೇಟ್ ಬಲ್ಲಿ ಹೋಗ್ಬೇಕು ಹಿ ಹೇಳ್ಬೇಕಂತ ನಾವವು ಮತ್ತ ಹೇಳಕ್ ನಾವ್ ತಡ ಆಗಲ್ಲ ಸಿಟ್ಟ ಬಂದಿತ್ತ ನಿನ್ನೆಾರ ಸುಮ್ಮಾ ಹುಡುಗರ ಕು ನನಗ ಏನ್ ಮಾಡದ ಅಂತ ಹುಡುಗರ ಕೇಳಾಕತು ನಂದ ಎಷ್ಟ ಆದ ಅಷ್ಟ್ ಹೇಳದ ಎಷ್ಟನ್ ಬಂದ್ಬಿಟ್ಟೆ ಆಡೆ
ಹ್ಮ್ ಹ್ಮ್ ಹ್ಮ್ ಹ್ಮ
ಅಲ್ಲ ನಾವು ಓದಿವವಿ ಸುಮ್ ಸುಮ್ನೆನ ಪೀವನ್ಗಳ ಅಲ್ಲಿ ಹೋಗಿ ಹೇಳಕ್ಕ ಹ್ಮ ನಾವು ಸುಮ್ಮ್ ಸುಮನೆ ಪಯ್ಯಾರ್ ಬಂದಿವ ಡಿಗ್ರಿ ಸುಮನೆ ಬಂದದ ಓದಿವವಿ ಬರ್ದಿವವಿ ಪಾಸ್ ಆಗಿ ಬಂದಿವವಿ ನಾನು ಏನ್ ತಾವನ್ ಒಬ್ಬ ಟೀಚರ್ ಆಗಿ ಅರ್ಥ ಮಾಡ್ಕೊಳಲ್ಲ ಏನಿಲ್ಲ
ಮಾಡ್ಕೋಬ್ರಿ ಎಷ್ಟಂತ ನಾ ನಡಕ್ರ ಎಲ್ಲ
ಜಾಬ್ ಇದ್ರೆ ಈಗಏನ್ ಇದಲ್ಲ ನಾವ್ನು ಈ ಪ್ರೈವೇಟ್ ಇವ ಅಂತಂದ್ರೆ ಏನ್ ಹೊತ್ತರ ಅಲ್ಲ ನ ಮಗ ಅಷ್ಟ ಅಂಗರು ಮಾಡ್
ಸ್ಕೂಲ್ಗೆಲ್ಲ ಸ್ವಲ್ಪ ಅವೈಲಬಿಲಿಟಿ ಕೊಡ್ತಾರ ಎಲ್ಲ ಮಾಡಾಕ ಹೋಗಕ್ಕ ಬರಕ್ಕ ಎಲ್ಲ
ಸ್ಕೂಲ್ ಆಗ್ರಿ
ಹ್ಮ ನಿಮಸ್ಕನ ಹೇಳ
ಆಶಲ್ದಗರೆ
ಅ ಅಲ್ಲಿ ಸ್ಕೂಲ್ ನಾಗ ಅಜಸ್್ಮೆಂಟ್ ಆಯ್ತಿಲ್ ಎಲ್ಲ
ಏ ಸ್ಕೂಲ್ ಚಲೋ ಆದ್ರಿ ನಮ್ದ ಹ್ಮ್ ಸ್ಕೂಲ್ಾಗ ಏನ್ ಪ್ರಾಬ್ಲಮ್ ಇಲ್ರಿ ನಮ್ಗ ಚ ಚಲೋದಾರಿೀ ಪಾಪ ಎಲ್ಲಾರ ಭೀ ಸಪೋರ್ಟ್ ಮಾಡ್ತಾರ ಆದ್ರೆ ನೀವು ಆ ಬರ್ದ್ರಿ ಸ್ಕೂಲ್ ನೀವ ಹಾಕೊಂಬ ಹಾಕ್ ಹೇಕಂದ್ರೆ ಟೂ ಡೇಸ್ ಬಿಫೋರ್ ಹೇಳ್ಬೇಕಕ್ ಅದನ್ನು ಮಂತ್ಲಿ ಒನ್ ೇ ಅಂದಾರ ಬಾಳ ಎಮರ್ಜೆನ್ಸಿ ನೀಡಿತ್ತು ಏನೋ ಹೆಲ್ತಿ ಆಗ್ಲಿಲ್ಲ ಬರೋದ ಅಂತ ಅಂದ್ರೆ ಇನ್ನೊಂದು
ಹ್ಮ್ ಹ್ಮ್ ಹ್ಮ್ ಹ್ಮ್
ಪಲ್ಲಿ ಎಲ್ಲಾ ಹೈಸ್ಕೂಲ್ ಪ್ರೈಮರಿ ಕಾಲೇಜ್ ಎಲ್ಲಾ ಒಂದೇ ಕಡೆ ಹಾ ಇಂಗ ನೋಟ ಮ ಇ ಹೋಸಲ ಇತ್ತು ಹೋಗಿದ್ದೆ ಉರ್ದು ಮೀಯಂ ಸ್ಕೂಲ್ ಇತ್ತು ಹೋದ ವರ್ಷ ಚಲೋ ಐತ್ರಿ ಅದ ಸ್ಕೂಲ್ ಸರಿ ಏನಿಲ್ಲ ಯಾಡು ಎರಡ್ ದಿನ ಕಂಟಿನ್ಯೂನು ಕೊಡ್ತಿದ್ ಒಂದೊಂದ್ ವಾರಕ್ ಒಂದೊಂದ್ಸಲ ಹೋಗಿಲ್ರಿ ಅದು ಹ್ಮ್
ನೀ ಬಜಾರ ಮೀಟಿಂಗ್ ಬಂದಿರ
ಹ ಬಿದಾರ್ಗ್ ಬಂದಿದ್ನಲ್ಲ ಹ್ಮ
ಕಮಲಪುರ್ ಬಂದಾ
ನಮಲಾಪುರ್ ಬಂದ ಯಾವ್ದು ಬಿಟ್ಟಿಲ್ರಿ ನಟೆ ಮೀಟಿಂಗ್ ಹೊಡ್ರಿ ನಿಂಗ ದಾಂಡೇಲಿ ಇಲ್ಲಾರೆ ಅದು ಮುಗಿದ್ಮೇಲ ಜಾಯ್ನ್ ಆಗಿದ್ದ ನಾನು ಹ್ಮ್ ನಾಜಾಯಿನ್ ಆಗತ್ತನ್ಗ ಅದ ಮುಗ್ದಿತ್ತ ಹ್ಮ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಈ ಹಂಗ ಆಗಿದೆ ಅದ ಆದ್ಮೇಲೆ ಅಂದ ಬೀದಾರ್ ಇಟ್ಟಿದ್ರು ಬೀದರ್ ಬಂದೇನೆ
ಹ್ಮ್ ಹ್ಮ್ ಹ್ಮಾ ಆಸ್ಟ್ನಗಿ ಸೆಪ್ಟೆಂಬರ್ದ ಆಗಸ್ಟ್ ಸೆಪ್ಟಂಬರ್ ಹ್ಮ ಹ್ಮ ಹೋಗಂದ ಆಗಸ್ ಆಾಗೇ ಚೆನ್ನಾಗಿದ್ದ್ರು ನಾವು ಹ್ಮ್ ಹೆಂಗಂದ್ರೆ ನಾವು ಜಾಯ್ನ್ ಆಗಿದ್ದೆ ಬಾಳ ದಿನ ಆಗಿತ್ತು ಬಟ್ ನಮ್ಗ್ ಅಷ್ಟ ಎಲ್ಲ ಕರ್ಕೊಂಡಿದ್ದಿಲ್ಲ ಅಲ್ಲಿ ಅಂದ್ರೆ ಎ ತೊಂಬರಿ ಹತ್ತೊಂಬರಿ ಇತ್ತೊಂಬರಿ ಅಂತೇಳಿ ಎಲ್ಲ ಕಡೆ ಒಂದ್ ತಿಂಗಳ ಆಗಿತ್ರಿ ಚಲುವಾಗಿ ನಮ ಲೆಟ್ರ ತೊಂಬಂದ್ರ ಅಷ್ಟೇ ಒಳಗ್ ಬರ್ರಿ ಅಂತ ಹೇಳಿದ್ರಿ ಹಂಗಲೆ ಕೊಟ್ಟ ಮ್ಯಾಗ ಬಾಳ ಬರ್ಕಿದೇರೀ ನಮ್ ವಡ ನೋವು
ಈಗ ಅಡ್ಜಸ್ಟ್ ಆಗ್ಯಾರ್ರಿ
ಹಗಾಡ್ರಿ ಬಾರಕ ಅವರು ಸುಮ್ಮ ಅದ ಡೆಪ್ಟೇಷನ್ ಮಾಗ ಬಂದಿದ್ದ ರೀ ಅಲ್ಲಿ ಸ್ಕೂಲ್ ಟೀಚರ್ ಅದ ರೀ ಅವ್ರೀಗ ಈ ಪರ್ಮನೆಂಟ್ ಹೆಚ್ಚ್ ಬಂದಾರ ಒಬ್ರು
ಹ್ಮ್ ಹ್ಮ್ ಅ ದಾಂಡಲಿ ಜರ್ಸಿನ ಆತಿದ್ರಿ ಟ್ರೈನಿಂಗ್
ಏನ್ರೀ ನಾಲ್ಕು ದಿನ ರೀ ನಾಲ್ಕು ದಿನ ನಾಲ್ಕು ದಿನ ಹದನೈದು ಹ್ಮರಿ ಹದನೈನೇ ತಾರೀಖೆ ನೋಡ್ರಿ ಹ್ಮ್ ಆಗಸ್ಟ್ ಹದ್ನೈದಕವ್ರೀ ಆಗಸ್ಟ್ ಹದ್ನೈದು ಹದಿನಾರು ಹದಿನ ಹದಿನೆಂಟು ಮಂಗಾರ ದಿನ ಬಂದಿವವಿ ನೋಡ್ರಿ ಮತ್ತತ್ ಇರಾರ ಹೋಗಿವಿ ಶನಿವಾರ ರವಿವಾರ ಸೋಮವಾರ ಮಂಗಳವಾರ ಬಂದಿ
ಅಂದ್ರೆ ಆಗ ಹದ್ನೈದ ಅಂದ್ರೆ ನ ರಾತ್ರಿಗ್ ಹೋಗಿರೇ ನಿ ಇಲ್ಲಿಂದು
ಹ್ಮ್ ಸ ರಾತ್ರಿ ಸ್ಕೂಲ್ ಅದ ಫಂಕ್ಷನ್ ಇತ್ರಿ ಆಗಸ್ಟ್ ಹದ್ದ್ ಮುಸ್ಕೊಂಡ್ ಹೋಗಿವಿ ನೋಡ್ರಿ
ಅಂದ್ರೆ ರಾತ್ರಿ ಹೋಗಿ ಇದ್ದಿರಿ ಬೆಳಗ್ಗೆ ಮಂತ ಟ್ರೈನಿಂಗ್ ಚಾಲುವ ಆಗ್ಯದ
ಹಾ ಹ ಸಾಯಂಕಾಲ ಹೋಗಿ ಎಲ್ಲಾ ರೆಸ್ಟ್ ಮಾಡ್ಕೊಂಡಿವ ಮಾಡೀವ್ರಿ ಅಂದ್ರೆ ಸಾಯಂಕಾಲನ ಹೋಗಿರ ಐದ್ ಗಂಟೆೆಗೆಂಗ ಬಿಟ್ಟಿವವಿ
ಐದ್ ಗಂಟೆೆಗೆ ಬಿಟ್ರ ಅಂದ್ರೆ ಮತ್ತೆ ಬಾಳ ಎರಡು ಮೂರಕ್ ಇದಿರ್ಬೇಕಕ್ ಹೋಗಿ
ಹ್ಮ ಹೋಗ ಎರಡ್ ಮೂರಕೇನ್ ಇಲ್ರಿ ಹೋಗಿವಿ ಆತ್ ಹನ್ನೊಂದ್ರ ಹೋಗಿ ನೋಣ ನನ್ನಂದ್ರತನ
ಅಷ್ಟು ಜಲ್ದಿರಿ ದಾಂಡೇಲಿಗೆ ರರಿ
ಹನ್
ಚಲೋ ಬಿಡ್ರಿ ಅಷ್ಟಲ್ಲಿ ಅಂದ್ರೆ
ನಾಕ್ ನಾಕ ಐದಕ್ಕೆ ಬಿಟ್ಟೆ ನನ್ ತಿನ್ ನೆನಪಿಲ್ರರಿ ಮೂರ್ ನಾಕ ಬಿಟ್ಟು ಅನತು ಹ ಹೌದ್ದೌದು ಮೂ ಮಧ್ಯಾಹ್ನ ಅವ ಹ ಅದ ಇತ್ತಲ್ರರಿ ಜಂಡ ಐತ್ರಿ ಅಗಸ್ಟ್ ಹದ್ನೈದು ಇತ್ತಲ್ಲ ಮುಗ ವವಿ ಅದು ಮುಗಸಣ್ರೆ ಹಂಗೆ ಹೋಗಿವಿ ಹಾ ಹನ್ನೊಂದ್ ಹನ್ನೊಂದ್ ಹನ್ನೆರರ ತನ ಮುಸ್ಕೊಂಡಿವ್ರಿ ಒಂದ್ ಎರಡ್ ರತನ ಹಂಗೆ ಅದ್ಗಿಗ
ಹ್ಮ ಒಂದ್ ಎರಡಕ್ಕೆ ಎಲ್ಲಿನ್ ಬಿಟ್ರ ಅಂದ್ರರುನು ಮತ್ತ ಯಾಕಂದ್ರೆ ನಾವ ಫಸ್ಟ್ ಚಾಲೆ ಇದೀವಿ ರೀ ಧಾರ್ವಾಡಕ ನ ಮೊದ್ಲು ಹ್ಮ ಹ್ಮ್ ಆಕ ದಾಂಡೇಲಿ ಆಕಡೆ ದಾರ್ವಾಡ್ ದಾತ ಹೋಗ್ಬೇಕಲ್ಲ ಹ್ ಎಷ್ಟ ಧಾರವಾಡೆ ಹತ್ತ ತಾಸ ಹೊಕ್ಕೆನ್ ಇಲ್ಲಿಂದ.
ಹ್ಮ್ ಹ್ಮ್ ಹೋಗಿದೇವ್ರಿ ಏನ್ ಆಕೈತ್ರಿ ಮಳೆ ಅಂದ್ರರ ಮಳಿ. ನಾಲ್ಕ ದಿನ ಬಿಡ್ಲರ್ದಂಗ್ ಇರ್ತಿ.
ಬರೇ ಮಳಿ ಮಳಿ ಮಳಿ ಅಲ್ಲೆಲ್ಲಾ ಇಲ್ಲೇ ನೋಡಿದ್ರು ಬರೀ ಮಳೆನೇ. ಹ್ ಅಲ್ಲಿ ಮಳ್ಯಗೆ ಹೊತಾರ ಕೆಲ್ಸಕ ಮಳ್ಯಾಗೆ ಸಾಲಿಗಿ ಹೋಗ್ತಾರ ಹುಡುಗುರ.
ಹ್ಮ್ ನ್ರಿ ಎಲ್ಲೆರಾ ಕರ್ಕೊಂಡ್ ಹೋಗ್ಬೇಕಂದ್ರುನು ಮಳಿಯಾನ್ ಮಳಿ ರೆಡ್ ಅಲರ್ಟ್ ಘೋಷಣೆ ಆಗ ಬಿಟ್ಟಿತ್ರಿ. ಎಲ್ಲಿಗ್ ಹೋಗಂಗಿಲ್ಲ ಬರಂಗಿಲ್ಲ.
ಹ್ಮ್ ಡೇಂಜರ್ ಮತ್ ಮಳಿ.
ಇನ್ಸ್ಟಾಗ್ರಾಮ್ ದಾಗ್ ಅಲ್ಲಿ ತೋರ್ಸಲ್ ದಾಂಡಲಿ ರೆಸಾರ್ಟ್ ಹಂಗ ಅದ ಹಿಂಗ ಅದ ಅಂತೇಳಿ ಹೋಗ್ ಬಂದಿದಿರಿ. ಎಲ್ಲಾ ನೋಡ್ ಬರಾಮು ತೋರ್ಸ್ತೀವಿ ಅಂದಿದ್ದೀರಿ. ಆಯ್ತ ಅನಷ್ಟಿ ಹಚ್ಚಿ ಮಳಿ ಬಿಡ್ಲೆ ಇಲ್ರಿ ಎಲ್ಲಾ ಕಡೆ ಬಂದ್ ಮಾಡ್ಬಿಟ್ರು. ಬಂದ್ ಮಾಡಣ ಏನ್ ಮಾಡ್ಬಿಟ್ರು ಏ ಕರ್ಕೊಂಡ್ ಹೋಗೋದ ಬ್ಯಾಡ ಕ್ಯಾನ್ಸಲ್ ಹೊರಗ ಹೋಗದೇ ಬ್ಯಾಡ ಡ್ಯಾ ಹ್ ಉರಿಗ್ ಹೋಗಮಾ ಹಾಂಗೋಮ್ ಹಿಂಗೊಮ್ ಅಂದ್ ಬಿಟ್ರ. ನಾಕ್ ದಿನ ಮಳ್ಯಗೆ ಮೀಟಿಂಗ್ ಆಗ್ಯಾದ್ರಿ.
ಹಾ ಹಾ ಅಲ್ಲೆಲ್ಲಾ ಚಳಿರಿ ಮಳೆ ಅಂತಂದ್ರ ಮತ್ತ ಚಳಿ ಸಿಕ್ಕಾಪಟ್ಟೆ ಆಗಿರ್ಬೇಕ.
ಹ್ಮ್ ಮಳ್ಯಗೆ ಮೀಟಿಂಗ್ ನೋಡ್ರಿ ಒಟ್ಟ.
ಅಲ್ ಊಟಾನೂ ಬೇರೆ ಇರ್ತದ್ರಿ.
ಹೆಂಗ್ರೀ.
ಊಟಾನು ಸರ್ಯಾಗ್ ಕೊಟ್ಟಿದ್ರೇನೋ.
ಊಟಾ
ಊಟಾದ ಇಲ್ಲಿ ಟೈಪೆ ಇತ್ತೆನಂದೇ.
ಏ ಅಲ್ ಚಲೋ ಇತ್ರಿ ಮಸ್ತ್ ಇತ್ ಅಲ್ಲೆಲ್ಲಾ ಪ್ಪಾ ಕಾಜು ಪನ್ನೀರ ಅದೆಲ್ಲಾ ಇತ್ರಿ ಅಲ್ಲಿ ಅಂದ್ರ ಎಲ್ಲಿ ಇಲ್ಲಿ ಇಲ್ಲಿ ನಾವು ಹೋದಲ್ ಹೆಂಗ ಮಾಡಿದ ಅಂದ್ರ ಬೇರೆ ಕಡೆ ತರಿಸಿದಲ್ಲ. ಹಂಗ ತರ್ಸಿದೀಲ್ರಿ ಬೇರೆ ಕಡೆ ಅಲ್ಲೇ ಮಾಡಿದ ತರ್ರಿ.
ಇಲ್ಲ ಮೊನ್ನೆ ಇದಕ್ಕ ಹೋದಾಗ ಚಲೋ ಇರ್ಲಿಲ್ಲರಿ ಗುಲ್ಬರ್ಗದಾಗ.
ಚಲೋ ಇದ್ದಿದ್ದಿಲ್ಲ ಬಿಡ್ರಿ.
ಚಲೋನೆ ಅಡ್ಜಸ್ಟ್ ಆಗಿಲ್ಲ ಊಟ ಫಸ್ಟ್ ದಿನಾನೆ ಹೊಟ್ಟಿ ಬ್ಯಾನ್ ಚಾಲೂ ಆಗ್ಬಿಡತ್ ನನ್ಗಾರ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಆಬೆಕಲ್ರಿ ಅಡ್ಜಸ್ಟ್ ನೀರ ಅವೆಲ್ಲಾ ಹೊ
ಹ್ಮ ನೀರ ಅದ ಊಟದ ನಮ್ಗೆ. ಆಕ್ಚುಲಿ ನಂಗ್ ಊಟದ ಎನ್ ತೊಂದ್ರೆ ಇರಲ್ಲ ಆದ್ ಯಾಕೆನೋ ಅಲ್ಲೇ ಆ ತರ ಆಗಿತ್ತು ನನ್ಗೆ ಎಲ್ಲ ಹೋದ್ರು ಊಟ ಅಡ್ಜಸ್ಟ್ ಆಗ್ತದ ನನ್ಗೆ. ಹೆಂಗಿದ್ರುನು. ನಾವ್ ಹೆಚ್ಚು ಕಮ್ಮಿ ಮಾಡ್ರ್ ಎನ್ ನಮ್ಮನಿ ಇಡ್ಲಿನೂ ಹೆಂಗ್ ಮಾಡಿದ್ರ ಉಪ್ಪಿಟ್ಟ ಹೆಂಗ ಮಾಡಿದ್ರ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್
ಎಸ್ಟದ್ರ ಇದಾಗ ಬಿಟ್ಟಿತಲ್ಲಿ ಒಂಥರ ಕೇಸ್ರಿ ಬಾತ್ ಆದಂಗ ತೆಳ್ಳಗ.
ಹ ಹೌದ ಹೌದು ಗೆ ಅವು ಆಗ್ ಬರ್ಲಾಅದು ಯಾಕಂದ್ರೆ ನಮ್ ಟೇಸ್ಟ್ ನಮ್ ಕಡೆ ಮಾಡದು ನಮ್ ಟೇಸ್ಟೇ ಬ್ಯಾರೆ ಇರ್ತದ. ಅವ್ರ ಅವ್ರ ಕಡೆ ಮಾಡಿದ್ ಬೇರೆ ಇರ್ತಾದ್ರಿ.
ನೆಕ್ಸ್ಟ್ ಸರ್ ಅದು ಬೈಯಾನ ಚಲೋ ಮಾಡಿದ್ರ ಮತ್ತ ಊಟ.
ಹ್ಮ್ ಹ್ಮ್ ಹ್ಮ್ ನಾ ಬೈಯಾದೇನ್ ಕೇಳಿಲ್ರಿ ನಾವ್ ಲೇಟ್ ಆಗ್ ಬರ್
ಮತ್ತ ಇವ್ರು ಬಂದ್ರಲ್ರರಿ ಮತ್ತ ಶೈಲಾ ಮೇಡಮ್ ಅವ್ರು ಬೈಲಕತ್ತಿದ್ರು.
ಅದು ಏನ್ ಕೇಳ್ತ್ರಿ ನಮ ಫ್ರೆಂಡ್ ಒಬ್ಬಾಕಿ ಲಾಸ್ಟ್ಗಿ ಇರ್ಬೇಕತ್ ಬಂದಿದಾಳ್ರೀ ನೀವ್ ಇದ್ರ ನೀವು ಎರಡ ದಿನಿಕ್ಕಿ ಹೋಗಿರ್ಲ ಬಿಟ್
ಹೌದು ಮೂರ್ನೇ ದಿನಕ್ಕೇನ ಬಂದೆ.
ಹ್ಮ್ ಒಬ್ಬಕ್ ಅಕ್ಕ ಬಂದಿದ್ದಳ್ರಿ ಆ ಅಕ್ಕಂದ್ರ ಏನ್ ಬಿದ್ದತ್ ಪಕ್ಕುಳು ಪಕ್ಕದ ಹುಳ ಬಂದಿತ್ತು. ಪಕ್ಕುದುಳ ಚಪಾತ್ಯಾಗ ಬಂದಿತ್ತು. ಅಂದ್ರ ಅದ್ರ್ದ ಮ್ಯಾಗಿ ಕ ಅವ್ರ ರೆಕ್ಕಿ ಪುಕ್ಕ ಇರ್ತೈತಲ್.
ಹೌದೌದು ಹ್ಮ
ಪಕ್ಕ ಬಂದ್ಬಿಟ್ಟೆ ಚಾ ಆಗ ಹ್ಮ್ ಮತ್ ಅವರು ಹೋಗಿಂಗ ಹೇಳಣ ನ ಅದು ಪಶಸ್್ ದಿನ ಬಂದಳ ಅಕ್ಕಿಗೆಶ ಕೆ ದಿನ ಬಂದರ ಅಕ್ಕಿ ನಾವ್ ಬ್ಯಾಳ್ ಬಿಡ್ರಿ ಬ್ಯಾಳ್ ಬಿಡ್ರಿ ಅಂತ ಕೇಳಿಲ್ರಿ ಅಕ್ಕಿ
ನೀ ಹೇಳ್ಬೇಕ್ರೀ ಮ ಮುಂದೆ ನೋಡಿ ಅಡಗೆ ಮಾಡ್ತಾರೆ ಏನಾದಾರು ಒಟ್ಟಿ ಕಟ್ರಿ ಏನಾರ ಆದ್ರೆ ಅಲ್ತ್ ಏನ್ ಮಾಡ್ಬ
ಅಲ್ರರಿ ಅಲ್ರಿ ಊಟ ಮಾಡಕತ್ತಿದ್ರು ಎಲ್ಲರೂ ಊಟ ಮಾಡ್ತನ್ ನಿಂದ್ರ ಅಂದ್ರ ಕೇಳಲ್್ರಿ ಹಂಗೆ ಹೇಳದ್ ಬಿಟ್ರಿ ಆಯ್ತ ಮ ಅವ್ರ ಸೈಲಂಗಣಮ್ಮತ್ತತ್ ಅವತ್ತಂದ ದಿನ ಬರೀರಿ ಇಲ್ಲಿ ನೋಡ್ರಿ ಹಿಂಗ ಆಗೈತೆ ಹಂಗ ಆೈತೆ ಅಂತ ಹೇಳಿ
ಮೂರನೇ ದಿನಕ್ಕೆಲ್ಲ ಲಾಸ್ಟ್ ೇನು
ಹ್ಮ್ ಲಾಸ್ಟ್ನೇ ದಿನಾನೇ ನೋಡ್ರಿ ಲಾಸ್ಟ್ನೇ ದಿನ ಊಟ ಕೂುತ್ತಾಗಿ ಲಾಸ್ಟ್ ನಾಲ್ರಿ ಮೂರ್ನೇ ದಿನ ಊಟ ಕೂತ
ಹಾ ಬೆಳಗ್ಗೆನ ಹೌದು
ಹ್ಮ್ ಬೆಳಗ್ಗೆ ನೀ್ ನಾಶ ಮಾಡ್ಕೊಂಡು ನಾಶ ಮಾಡ್ಕೊಂಡ್ ಹೋಗಿ ಏನ್ ಮಾಡ್ರಿ ಮೂರ್ನದನ ಊು ಕ ಕುೂತ ನೋ್ರಿ ಸೋಮವಾರ ದಿನ ನೋಡ್ರಿ ಸೋಮವಾರ ದಿನ
ಸೋಮಾರ ದಿನ ಆಯ್ತ ನ ಆಮೇಲೆ ಬಂದೆ ಅೆ ನನ್ಗೂ ಗೊತ್ತಿಲ್ಲ
ಸುಾರ ನ ನಷ್ಟ ಮಾಡ
ನೀವವು ಬ್ಯಾಗ್ ಅದು ಕೊಟ್ಟಾರನೆ ಎಲ್ಲಸ
ಹೊಟ್ಟಾರ್ ನೀನ್ ವ
ನಾನ್ ಮತ್ತೆ ಆಮೇಲೆ ಜಲ್ದಿನೂ ಬಂದ್ನಲ್ಲ ಆಮೇಲೆ ಆಪೀಸ್
ಕೊಡ್ತಾರ ತೋ್ರ ರಗುಡ ಅವಿನ ಚೀಲ ತುಂಬ್ಬಿಟ್ಟಿನ ಚಲೋ ಆದ್ರೆ ಬ್ ಬ್ಯಾಗ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆ ತ್ತ ಎಂಟ್ನೂರ ಐವತ್ತು ಸಾವಿರ ತನ ಬೇಗ ಆರ್ತದೆ ಸ್ಟಾಂಡಡ್ ಪಾಲಿ ಯೇಟರ್
ಹೌದು ಅದೇಏನ ಜರ್ಸಿನ ಕೊಡ್ಸನಂದ್ರ ಕೊಟ್ಟ ಇಲ್ಲ ಏನ
ಯಾವ ಯಾವ ಕೊಡ್ತಾರೆ
ಆಯ ಸಮಳೆಗಾಲನು ಮಲ್ದ
ಹ್ಮ್ ಸುಮ್ ಛತ್ರೆ ಎರ ಕೊಡ್ಬೇಕಕ್ ಮಳೆಗಾಲಕ್ಕೆ ಒಂದೊಂದು
ಚೆರಗ ಅಲಕ್ಕ ಒ ಈಗ ಡಿಸೆಂಬರ್ನಾಗ ವ್ರ ಇಟ್ರ ಆದ್ರೆ ಎಟ್ರ ಕೊಡ್ರಿ ಅನ್ಮತ್ ಅವ್ರಿಗೆ
ಹ್ಮ್ ಹ್ಮ್ ಹ್ಮದು ಹ ಕೊಡ್ತಾರೀ ಹ ಕೊಡ್ತಾರತ್ತ ಇದು ಕೊಟ್ಟದ್ದೇ ರಗಡ ಆಗದ ಅವ್ರರು ಏನಾದಾರು ಗೊತ್ತನ್್ರರಿ ಆರು ತಿಂಗಳೊಳಗೆ ಏನಾರು ಬಿಟ್ಟ ಹೋದ್ರ ಈ ಬ್ಯಾ ವಾಪಸ್ ಕೊಬೇಕ ಅಂತ ಹೇಳ್ಯಾರ ಅವರು
ಆರ್ ತಿಂಗಬೇಕಕ್ಕ್ರೀ ಹೌದ್ರಿ ಹ
ಕಡೆ ನಾವ್ ಏನಾದಾರ ಕೆಲ್ಸ ಬಿಟ್ವಿ ಅಂದ್ರೆ ವಾಪಸ್ ಕೊಡುವಕ್ ಬ್ಯಾಗತ್ತ ಹೇಳ್ರ ಅವ್ರು
ಹ್ಮ್ ಆಯ್ ಆಾರ್ ಆರು ತಿಂಗಳ ಆದ್ಮೇಲ್ ಬಿಟ್ರ ಹತರಿೀ
ಹ ಹಂಗಂದ್ರ ಹಂಗೇನ್ ಕಸ್ಕೊಳಲ್ರರಿ ಅವ್ರು ಅವ್ರರು ಸು್ ಒಂದ ಅಂಜಕ್ಕಿ ಈ ಬ್ಯ್ ತೊಳೋ ಒಬ್ಬೊಬ್ಬರು ಎರಡು ತಿಂಡಿ ಮೂರ್ ತಿಂಗಿ ಬಿಡ್ತಿರ್ತಾರಲಾ
ಹ್ಮ್ ಯಾರ ಯಾಕ ಬಿಡ್ತಾರೆ ಇವ್ರೇ ಇಲ್ತಾರ್ದು ಅದಕ್ ಫೋಟೋ ಹಾಕಿ ಇದಕ್ ಫೋ ಹಾಕಿ ಕಲತನ ಬಿಡ್ತಾರ ಅವ್ರು ನ ವಾಡರ್ನ ಸಪೋರ್ಟ್ ಇಲ್ಲ ಅದ್ರಾಗ ಹ್ಮ್ ಹೌದು ಹಿಂಗ ಮಾಡ್ತಾರ
ಹ್ಮ ಒಂದ್ ಕಾಲ್ ಬರತ್ತದರಿ ಸ್ವಲ್ಪ
ಹ್ಮ ಆಯ್ತ್ರೀ ಸರಿ ರ